ಹ ನಮಸ್ಕಾರ ಅಣ ದೇವರಾಜ
ಹಾ ದೇವರಾಜೆ
ಅದ ಅಣ್ಣ ನಾನ್ ಪರ್ಸು ಅಂತಣ ಮಾರುತಿ ಕೊಟ್ಟಿದ್ದ
ಹೌದಾ ಗೊತ್ತಾಯ್ತ್ ಹೇಳ
ನಾನು ಮತ್ ಸಮಾಚಾರ
ಏನಿಲ್ಲಪ್ಪಾ ಏನ್ ಮಾಡಕ ಕುಂತಿ
ಏನಲ್ವೋ ಅಣ ಇಲ್ಲಿ ಊರಿಗ್ ಬಂದಿದ್ದೆ
ಊರಿಗೋದಿ
ಊರಿಗೊಗಿನ್ ಅನ ಇದು ಅಬ್ಬ ಇತ್ತು ಅಲಯವಾ
ಹೌದಾ ಮೊರಮ ಹಬ್ಬ
ಹ್ಮ್ ನಿಮ್ದ ಯಾವ ಊರ ಅಣ್ಣ
ಹ ನಮ್ದು ಇದು ರಾಯಚೂರ್ ಹತ್ರ ಇದು ಜಲಜಾತ್ರ
ಜನತ್ರಣ
ಹಾ ರಾಯಚೂ ಜಿಲ್ಲಾ ವಿಗೋಗ್ ತಾಲೂಕ್
ಹೌದಣ್ಣ ಊಟಣ್ಣ
ಊಟ ಏನ ಇಲ್ಲ ನಿಮ್ದು ಟೀ ಆಯ್ತಾ
ಎಲ್ಲಣ್ಣ ಊಟ ಮಾಡ್ಬೇಕು ಒಂದಿನ ಒಂದ್ ಅರ್ಧ ಗಂಟೆ
ಹಾ ಊಟ ಮಾಡ್ಬೇಕಾ ಎಲ್ಲಿ ಇರೋದು
ಇದು ಶಕಪುರಾಣ ಸುರ್ಪುರತ್ರ
ಹೌದಾ ಎಲ್ಲ ಹಾಸ್ಟ್ಲಲ್ಲಿ ಇರ್ತೇ ನಮ್ಮ ಮನೇಯಲ್ಲಿ ಇರ್ತ ಅಂತ ಕೇಳಿದೆ
ಹಾಸ್ಟೆಲಾಗ ಇದಣ್ಣ ಸ್ವಲ್ಪ ಊರಿಗ್ ಹೋಗಿನಣ್ಣ
ಹೌದಾ ಕ್ರಿಕೆಟರ ಆಡಕ ಹೋಗಿದ್ಯ
ಹೋಗಿದ್ವಣ್ಣ ಮಳೆ ಬಂತ
ಹ್ಮ ಹೌದಾ ಎಷ್ಟ ಗಂಟೆ ನಮ್ ಕಡೆ ಬಂದಿಲ್ಲ ಎಷ್ಟ್ ಗಂಟೆಗೆ ಬಂದ
ಒಂದ್ ಅರ್ಧ ಒಂದ್ ತಾಸ ಅ ಹೊಡಕ ಇ್ ನಮ್ಮ ಮಳಿ
ಹೌದಾ
ಹ್ಮ್ ಅಣ್ಣ
ಹ್ಮ್ ಹ್ಮ್
ಹ ಏನು ಹಣ ಕಬಡಿ ಪ್ಲೇಲ್ಲ ಅಂತಣ ನೀವು ಕೇಳ್ಪಟ್ಟೆ
ನಾನ್ ಆಡ್ತೀನಿ ಅಷ್ಟೇ ಒಂ ತಕ್ ಮಟ್ಟಿಗೆ ಆಡ್ತೀನಿ ನೀನು
ಅದೇ ನಯ ನಮ್ಗ ಇಲ್ಲ ಕ್ರಿಕೆಟ್ ಓನ್ಲಿ
ಒನ್ಲ್ಲಿ ಕ್ರಿಕೆಟಾ
ಕ್ರಿಕೆಟಾರ್ ಆಡ್ತಿವ್ ಅಣ್ಣ
ಹ್ಮ್ ಯಾವ್ದಾದ್ರನ್ ಗೇಮ್ ಒಂದು ಒಂದು ಗೇಮ್ಲ್ಲಿ ಇರ್ಬೇಕು
ಹೌದಣ್ಣ ಮತ್ತೆ ಒಂದಾನ ಇರ್ಬೇಕ ಆ ಮಾರು ಗೋತ ಮರುತಣ ಮಾರು ದವ
ಹಾ ಗೊತ್ತು ಗೊತ್ತ ನನ್ ತಮ್ಮ ಆಗ್ಬೇಕು
ತಮ್ಮಾನ ಅವನೇ ಹೇಳಿದಣ ಹಂಗಂತ
ಹೌದಣೀ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ
ಅವನೇನ್ ಇಂಜಿನಿಯರಿಂಗ್ ಮಾಡ್ಯನ ಅಂತ
ಹಾ ಹೌದು ಇಂಜಿನಿಯರಿಂಗ್ ಮಾಡಿದ್ದೇನೆ ಅಂತ ಮಾರಯ
ಹೌದಣ ಕಬಡ್ಡಿ ಅನಣ್ಣ ಯೂನಿವರ್ಸಿಟಿ ಸೆಲೆಕ್ಟ್ ಆಗಿದ್ದಂತ ಹೌದಣ
ಹಾ ಹೌದು ಯನಿವರ್ಸಟಿ ಬ್ಲೂ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಲ್ಲಿ ರಾಯಚೂರು ಗೋತ ಅಲಾ
ಹಾ ಗೊತ್ತೇಣ್ಣ ನೋಡಿ
ಹ್ಮ್ ರಾಯಚೂರು ಯೂನಿವರ್ಸಿಟಿಲ್ಲಿ ಸಿಲೆ ಸಿಲೆಕ್ಷನ್ ಆಗಿತ್ತ
ಹೌದಣ್ಣ ಅಣ್ಣ ನಿಮ್ದು ಎಜುಕೇಶನ್
ಎಜುಕೇಶನ್ ಇವಾಗ ಡಿಗ್ರಿ ಕಂಪ್ಲೀಟೆಡ್ ಆಯ್ತು ನಿಮ್ದು
ನಾವು ಕ್ವಿಜ್ಕೊಳಬೇಕ್ ಅಣ್ಣ
ಪಿ ಯು ಸೀ ಓತಾ ಇದೀರಾ
ಪೀ-ಯು -ಸೀ ಮೂಗೀತ ತಣ ಡಿಗರಿ ಹಚ್ಚುವ ಅಣ
ಹೌದಾ ಪಿ ಸಿಲ್ಲಿ ಸ್ಟಡಿ ಮಾಡಿದರಾ ಬ
ಯುಸಿ ಕೆಪಿ ಎಸ್ ರಂಗಂಪೇಟಾ ಅಣ್ಣಾ
ಹ ಬಟ್ಟೆಂತು
ಟೆಂತ್ ಅಲ್ಲೇ ಕೆ ಪಿಎಸ್ ರಂಗಂಪೇಟೆಣ
ಟೆಂತ್ನ ಅಲ್ಲಣ್ಣ
ಎಲ್ಲ ಅಲ್ಲಣ ಒನ್ ಟು ಸ್ೀ
ಹೌದಾ
ಹೂ
ಮತ್ತೆ ಊಟಕ್ಕೆ ಏನ್ ಮಾಡಾರ ಮನೆಗ
ಹಾ ಏನ್ ಮಾಡ್ ನೋಡ್ಬೇಕ್ಣ ಹೊರಗೆ ಬಂದಿದ್ದೆ ನೋಡ್ಬೇಕಕ್ಲ್ವೋ ಹ
ಹೊ ಹೋಗಿದ್ಯ
ಹಾ ಜುಮ್ಮ ಬಂದಿದ್ದ ಇವ
ನಾಳೆ ಕ್ರಿಕೆಟ್ ಆಡಕ್ಕ ಹೋಗ್ಲ
ಹೋಗಬೇಕಣ್ಣ ಸಾಯಂಕಾಲ
ಹ ಸಜ್ಜಿಗೋತ್ರ
ಹಾ ಹೌದಣ ನೀವಣ್ಣ ಕ್ರಿಕೆಟ್ ಆಡಲ್ವಾ
ನಾವು ಕ್ರಿಕೆಟ್ ಆಡ್ತಿೀವಿ ಅಷ್ಟು ಕಷ್ಟೇ ನ ಅಂತ
ಆ ಮೊೆ ಆದ ಪ್ರೈಜ್ ಹೊಡದ್ರ ಅಂತಲ್ಲ ಅಣ್ಣ ನೀವು
ಹಾ ಏನು
ಮನ್ ಯಾವ ಕ್ರಿಕೆಟ್ ಇಟ್ಟ ಪ್ರೈಸ್ ಹೊಡದ್ರ ಅಂದ ಮಾರುತ್ತೆ ಅಲ್ಲ
ಹಲೋ
ಾಂತಾನ ಕ್ರಿಕೆಟ್ ಹಲೋ ಹಲೋ ಹಲೋ
ಹಾ ಕೇಸ್ತಾ ಎಲ್ಲ ಕೇಳ್ಸಕೊಂತದೆಲ್ಲ ಕಳ್ಸತದೆಲ್ಲ
ಕೆಲಸ್ತಣ್ಣಾ ಮೊನ್ನೆ ಪ್ರೈಜ ಹೋದ್ರೀ ಕ್ರಿಕೆಟ್
ಏ ಮೊನ್ನೆ ಆಡಿದು ಮಾರಾಯ ಮೊನ್ನೆ ನಮ ಸೀನಿಯರ್ ಸೀನಿಯರ್ಸ್ ಬೀಳ್ಕೊಂಡಿಗೆ ಗೆ ಹಾಕ್ಸಿದ್ರು
ಹೌದಾ ಅಣ್ಣ
ಹಾ ಎಂಟೋರ್ ಮ್ಯಾಚ್ ಇತ್ತ
ಎಂತೋರಣ
ಹಾ ಎಂಟೂರ್ ಮ್ಯಾಚ್ ಇತ್ತು ನಮ್ದು ಬ್ಯಾಟಿಂಗ್ ಆಗಿತ್ತು
ಹ ಅಣ್ಣ
ಬೈಟಿಂಗ್ ಆಗಿತ್ತು ನಾವು ಏನಂದ್ರೆ ಎಂಟವರಿಗೆ ಅರವತ್ತೆರಡರ ನೋಡಿದವಿ
ಅರವತ್ತೇಳಡಣ
ಹೂ
ಹೂ ಅ ಹೌದಣ್ಣ ಡಿಗ್ರಿ ಮುಂದಾಗ ಏನ್ ಮಾಡ್ಬೇಕಂತ ಅದಣ
ಡಿಗ್ರಿ ಮುಗದ ಮ್ಯಾಗೆ ನೋಡ್ಬೇಕಕ್ ಇನ್ನು ಯೋಚನೆ ಮಾಡಿಲ್ಲಾ
ಹೌದಣ
ಹಾ ಒಂದು ನೋಡ್ಬುಕ್ ಏನ್್ರ ಮಾಡ್ಬಕ್ ಡಿಗ್ರಿ ಮುಗ್ಡ್ಮೇಲೆ
ಹೌದೌದು ಮದೇನ ಯೋಗಕ್ ನೀ ಸೆಲೆಕ್ಟ್ ಆಗ ಅಂತ ಹೋದೋಣ
ಹಾ ಯೋಗಕ್ಕೂ ನ ಆಗಿದ್ದೆ
ಅದೇ ಅಂದ ಮಾರುತಿ ನಿನ್ನೆ ಅದೇ ಅಂದ
ಮತ್ತೆ ನೀವ ಎಲ್ಲೇ ದೇವತ್ ಕಲ್ ಮ್ಯಾಚ್ ಆಡಕ್ ಹೋಗಿದ್ರಂತಲ್ವಾಾ
ಹೌದಣ್ಣ ಕ್ವಾರ್ಟರ್ ಫೈನಲ್ ಸೋತ್ವಿ
ಹೂ ಹೌದ ಯಾವಟಿಮ್ ಜೊತೆ
ಇದೇ ಇವರ ಸೀಸನ್ ತಳ ಸಲ್ಪ್ರ ಅವರು ಕೂಡ ಸೇತ
ಇವರುಷ್ಟಸಿನ
ಹ ಅದೇ ಅಣ್ಣ
ಹೌದಾ ಇವರ ಶಿಶ ಅಂದ್ರೆ ಇಲ್ಲಿ ಸುರ್ಪುರ ಹತ್ರನ
ಸುರ್ಪುರಾಣ ಲೋಕಲ್
ಯಾವ ಊರು ಹೋಗಿದ್ರಿ
ಜ್ಯೋತ್ಕಲಿ ಹೋಗಿದುವಾ ಅಣ್ಣ ಅವ್ರು ನಮ್ದು ಮ್ಯಾಚ್ ಇತ್ತು ನಾವ್ ಹಾಸ್ಟೆಲ್ ಬಾಯ್ಸ್ ಅಂತ ಕೂತಿದೇವ ಅಣ್ಣಾ ಅವ್ರು ಶಿವರಾಜ್ ಸೀಸ್ ಅಂತ
ಹರಾ ನಿಮ್ಮಲ್ಲಿ ಯಾರು ಚೆನ್ನಾಗಾಗಿ ಆಡತ ನಿಮ್ರಲ್ಲಿ ಯಾರು ಚೆನ್ನಾಗ್ ಆಡ್ತಾರೆ
ಅಯ ಹಗೆವು ಬಾಗೇಶ್ ಅಂತ ಇದ ಅಣ್ಣಾ ಓಬವ್ವ ಮತ್ತೆ ದೇವರಾಜ್ ಅಂತ ಇದ ಅಣ್ಣಾ
ಮತ್ತ
ಮತ್ತೆ ಮಹೇಶ್ ಇನ್ನೊಬ್ಬತ್ ಮಹೇಶ್ ಮತ್ ಇನ್ನೊ ಇತ್ರೇನ ಹುಡುಗುರು
ಹೂ ಹೌದಾ
ಅವನು ಬೌಲಿಂಗ್ ಚೆನ್ನಾಗ ಹಾಕ್ತಾನ ಅಲ್ಲ
ಬಾಲಿಂಗ್ ಚೆನ್ನಾಗ ಆಗ್ತ ನಾನ ಎಡಗಯಲಿ ಅಂತ ಆಗ್ತಾರ
ಎಲ್ಲ ಮೊನ್ನೆನ ನೋಡ್ದಂಗ ಇತ್ ನಮ್ ಸೈಡ್ ಬಂದಂಗ ಇತ್ತು ಮೊನ್ನೆ
ಅದೇಣ ಅಲ್ಲಿಲ್ಲಿ ಹೊತಾನ ಅಣ್ಣ ಟೂರ್ನಮೆಂಟ್ ಆಡಕ್ ರಾಯಚೂರು ಹುಬ್ಬಳ್ಳಿ ರಾಯಚೂರು
ಹ್ಮ ಹಾ
ನಿಮ್ಮ ಕಡಿನ ಬಂದಿರಬೇಕ ಅಣ್ಣ ಅವ ಹೂ
ಹ್ಮ್ ಬಂದನ್ ಬಂದನ್ ನಮ್ಮ್ ಸೈಡನು ಬಂದನ
ಮೊನ್ನೆ ಕೊಡಕಲ್ಕ್ ಬಂದಿತ ಅಣ್ಣ
ಕೊಡೇಕಲ್ಲ
ಹಾ
ಹ ಹೌದಾ ನಿಮ್ ಕಡೆ ಇದು ಗೊತ್ತಲ್ಲಾ ಎನ್ ಆರ್ ಜಿ ಅಂತ ರಾಜಗೌಡ ಆಡ್ಸ್ತಾನಲ್ಲಾ
ಹಾ ಅಣ್ಣ ಗೊತ್ತ ಅಣ್ಣ ಆಡಿದ್ದೇವಿ ನಾವ
ನೀವು ನೀವನ್ ಆಡಿದರ
ಹಾ ಎರಡ್ ಮ್ಯಾಚ್ ಸೋತವಿ ಸೋತೋಣ ಎರಡ್ ಮ್ಯಾಚ್ ಗ್ದಿದ್ವಿ ಮುರುನೆ ಮ್ಯಾಚ್ ರೌಂಡ್ ಗ ಸೋತ್ವಿ
ಹೌದಾ ಫಸ್ಟ್ ಬಂದವ್ರಗೆ ಏನಿತ್ತು
ಪಸ್ಟ್ ಬಂದೋವ್ರ್ ಇಪ್ಪತ್ ಸಾವಿರ ಇತ್ತ ಪ್ರೈಸ್ ಆಮೇಲೆ ಇಲ್ಲಿ ಸುಪ್ರಾಗ್ ಆಡದತ್ತ
ಸೂಪರ್ ಆಗಿ ಆಡೋದ ಇತ್ತಾ
ಹಾ ಅಲ್ಲಿ ಬಂದ್ ಇಲ್ಲ ಆಡದ ಇತ್ತ ಅಣ್ಣ ಇಲ್ಲಿ ಕಾರ್ ಇತ್ತ ಅಣ್ಣ ಫಸ್ಟ್ ಪ್ರೈಸ್
ಏನ ಗ್ರೌಂಡ್ ಎಂಟ ಮಾಡಿದ್ರ ಅಂತಲ್ಲ
ಅದೇಣ್ಣ ಲೈಟ್ ಅದೇ ನಿಮ್ ಸೈಡ್ ಹೊಡಿತಣ್ಣ ಗುಂಡಲ್ಗೇರ್ ಅಂತ ಬರ್ತ್ ಗೊತ್ತು ಅಣ್ಣಾ
ಈ ಗುಂಡ್ಲಿಗ ನಮ್ ಸೈಡ್ ಬರ್ಲ್ಲಾ ನಮ್ದು ಇಲ್ಲಿ ಜಾಲಳ್ಳಿ ಹತ್ರ ಬರ್ಲ್ಲಾ ಊರು
ಹಾ ಈ ಕಡೆ ಈ ಕಡೆ ಸೈಡ್ ಬರ್ತೇನೋ ಆದ ಹುಣಸಗಿ ಸೈಡ್
ಹುಣಸಗಿ ಸೈಡ್ ಬರ್ತಾ ಹ್ಮ್ ಹ್ಮ್ ಗುಂಡಲಿಗೆರಿ ನಾ
ಅ ಜಾಲಳ್ಳಿ ಅಂದ್ರೆ ನೆನಪ ಐತಿ ಏನ್ ಅಣ್ಣ ಆರ್ಯ ಅಂತ ಗೊತ್ತ ಏನು ಅಣ್ಣ ಆರ್ಯ
ಹ ಗೊತ್ತ ಏಳು ನಮ್ಮ ಫ್ರೆಂಡ್ ಅವನು
ಹೌದಣ್ಣ ಏನಣ್ಣ ಅದೇ ಒಂದ್ ಪರಿಚಯ ಆ ಇದ್ದಣ್ಣ ಹೇಳ್ದಣ್ಣ ನಿಮ್ಗ್
ಅವ್ನು ರನ್ನಿಂಗ್ ಭಾರಿ ಒಡ್ತಾನ ಮಗ
ಅವ ಎಲ್ಗೆ ಹೋಗಿ ಬಂದಂದ ಅಣ್ಣ ಆಲ್ ಇಂಡಿಯಾಗ ಹೋಗಿ ಬಂದ
ಹಾ ಇದಕ್ಕೆ ಹೋಗಿದ್ದ ಆಲ್ ಇಂಡಿಯಾ ಯಾವ್ದದು ಅರ ಪಂಜಾಬ್
ಪಂಜಾಬ್ ಆ ಅಣ್ಣ ಹೌದ ಅಣ್ಣಾ
ಹಾ ಪಂಜಾಬ್ ಅ ಇಲ್ಲಿ ರಾಯಚೂರು ಯನಿವರ್ಸಿಟಿ ಸೆಲೆಕ್ಷನ್ ಆಗಿದ್ದ
ಹಾ ಹಾ
ಪಂಜಾಬು ಇಲ್ಲಿ ಎಷ್ಟು ಫಸ್ಟ್ ಪ್ಲೇಸ್ ಏನ್ ಬಂದಿದ್ದ ಇಲ್ಲಿ ರಾಯಚೂರಲ್ಲಿ ಅದೆ, ನಿಮ್, ಸೂರುಪಲ್ಲಿ, ನಿಮ್, ಸೂರುಪಲ್ಲಿ. .. ನಿಮ್, ಸುರಪುರಲ್ಲಿ, ಪ್ರಿಯದರ್ಶಿನಿ ಕಾಲೇಜು ಗೊತ್ತಲಾ? ..
ನಾ .
ನೀವ್, ಎಲ್ಲಿ ವಯಸ್ಬ್ರೇಕ್! ಆಗ್ತಿದೆ ಕೆಲ್ಸದಲ್ಲಿ ಮಾತಾಡೋದು. ..
ಇಲ್ಲಣ್ಣ, ಇಲ್ಲಿ ಸ್ವಲ್ಪ! ಮಳೆಗೊಂಡ್ ಗಾಳಿ ಬೀಸ್ತಾ ಇದೆ, ಅದಕ್ಕೆ, ಕೇಳ್ತಾ ಇಲ್ಲ. ..
ಮಳೆ, ಬರುತ್ತದೆಯೇನು. ..
ಹಾ, ಅಣ್ಣ, ಮಳೆ ಬರುತ್ತ. .. ಪ್ರಿಯದರ್ಶನ್, ನಮ್, ಕಾಲೇಜ್, ಅಣ್ಣಾಧು ನಾನ್, ಡಿಗ್ರಿ ಅಲ್ಲಿ? .. ಲೆಚರ ..
ಹೌದಾ, ಈ ಸಲ ಅಲ್ಲೇ, ತಾಕೋಬೇಕು, ಕ್ರಾಸ್, ಕಂಟ್ರಿಯಂತ. ..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
ಅವ್ರ, ಯಾರು, ಅಂಬರೀಶ್, ಸರ್ ಅಂತಲ್ಲ. ಪಿಟಿ, ಮಾಸ್ಟರ್. .. ಹ್ಮ ..
ಹರೀಶನ, ಇಲ್ಲೈ, ದೊಡ್ಡಗೆರೆ, ಅಂತ ಹೆಸರು. ..
ಹ, ಹೌದಾ! ಅವ್ರೇ, ಇಟ್ಟುಕೊಂಡಿದ್ದರು. ..
ಗೋತ್ತಣ, ಗೊತ್ತು. .. ಹಾ. ..
ಹಾ, ಅವರು, ಅವ್ರು, ಇತ್ತಿಕೊಂಡು ಇದರ್ಯಂತೆ? ..
ಇಲಿ, ಪ್ರಿನ್ಸಿಪಾಲ್, ಗೊತ್ತ! ಬಲ್ಲುದೇವು ..
ಹ, ಹಾ, ಗೊತ್ತು! ಬಲಭೀಮ್ರಾವ್, ದೇಸಾಯಿ, ಬಲಭೀಮ ರಾವ್, ದೇಸಾಯಿಯಾ? ..
ಹ, ಅಣ್ಣಾ, ಅವರು, ಅಮ್ಮಹಾಗುಬೇಕು? .. ಅಂತಾನವು, ಮಾಮ, ಮಾಮಾತಣ. ..
ಹ್ಮ್, ಮಾಮ, ಹಾಗುತ್ತಾನೆ, ಅವನು. ..
ಹಾ, ಮಾಮಾತಣ, ಸ್ವಲ್ಪ, ಆ, ಕಡೆ, ಈ ಕಡೆ ಸಂಬಂಧಿಕಾಣ, ಅವನು. .
ಮಾಮ, ಆದರೆ, ಹಂಗಿತ್ತು, ಮತ್ತೆ, ನೀವು, ಇಲ್ಲೇ ಮಾಡ್ಬೇಕಲ್ಲ, ಕಾಲೇಜು? ..
ಇಲ್ಲಣ್ಣ, ನಮ್ಗ, ಮೊದ್ಲು! ಗೊದಿಲ್ಲಣ ಅವರು ಎಲ್ಲಿದರಂತ? .. ಅವಾಗ, ಹುಡುಗರು, ನಮ್ಮ, ಹುಡುಗೂರೆಲ್ಲ ಒಳ್ಳೇ, ಜೀವನ, ಅದಕ್ಕೆ, ಇಲ್ಲೇ?. ..
ಹೌದಾ. .. ನನ್, ಕಾಲ್, ಬರ್ತಿದೆ, ಕಟ್ ಮಾಡ್ತೀನಿ, ಇರು, ಆಮೇಲೆ, ಅಚ್ಯುತೀನಿ. .
ಹಾ, ಸರಿಣ, ಸರಿ. ..